ಹಲೋ ಹಾ ಆಯ್ತು ಈಗೇನಿಲ್ಲ ನಾವವು ಮೊನ್ನೆ ಒಂದು ಒಂದು ಟ್ರ್ಯಾಕ್ಟರ್ ತಿದ್ವಿ ಸ್ವಲ್ಪ ಇಪ್ಲಿಮೆಂಟ್ಸ್ ತರ್ಬೇಕಿತ್ತು ಏನೇಮ ಬೇಕು ಏನ ಹ್ಮ
ನೀವು್ ಎಲ್ಲೋಗಿ ತರ್ಬೇಕಂತ ಅನ್ಕೊಂಡಿದ್ದೀರಾ
ಈಗ ಭದ್ರಾವತಿ ಇಲ್ಲ ಉುಳಿಯ ಇದು ಉುಳಿಯಾರು ಅಂತ ಇದೆ ಭದ್ರಾವತಿ ಇದೆ ಈಗ ಅದು ಬಿಟ್ರೆ ಈಗ ಆ ಕಡೆ ದುರ್ಗ ಚಿತ್ರದುರ್ಗ ಇದೆ
ಹ್ಮ
ಅಷ್ಟೊಂದೆಲ್ಲ ಆಫರ್ಸ್ ಇದೆ ನೋಡ್ಬೇಕು ಎಲ್ಲಿ ಚೀಪ್ ರೇಟ್ಲ್ಲಿ ಅಂದ್ರ ನಮಗ್ ಆಫರ್ ಆಫರ್ ಲ್ ಪ್ರೈಸ್ ಅಲ್ಲಿ ಸಿಗುತ್ತೆ ಅಲ್ಲಿೋಗಿ ತರ ಅಂತ ಅಂದಕೊಂಡಿದವಿ
ಹ್ಮ ಸಪ
ನಮಗೀಗ ಒಂದು ರೋಟಬೇಟರು ಬೇಕು ಒಂದು ಡಿಸ್ಕ್ ಆ್ಯಾರೋ ಬೇಕು
ಹ್ಮ
ಒಂದು ಕಲ್ಟಿವೇಟರ್ ಬೇಕು
ಹಾ
ಆಮೇಲೆ ಒಂದು ಫೈವ್ ಆರ ಬೇಕು
ಹ್ಮ
ಆಮೇಲೆ ಒಂದು ಕುಂಟೆ ಅಂತ ಬರ್ತಾ ಅದು ಬೇಕು
ಹ
ಒಂದು ಐದರಿಂದ ಆರುಟಮೆಂಟ್ಸ್ ಮತ್ತೆ ಒಂದು ಟ್ರೈಲರ್ ಬೇಕು
ಹ್ಮ
ಇಷ್ಟೆಲ್ಲೇ ಬೇಕು
ನೀವು ಲಾಸ್ಟ್ ಟೈಮ್ ಅಲ್ಲಿ ಎಲ್ ತಗೊಂಡ್ ಬಂದಿದ್ರಿ
ಲಾಸ್ಟ್ ಟೈಮು ನಮ್ದು ಹಳೆಗಾಡಿಗೆ ಬಂದ್ಬಿಟ್ಟು ಇಲ್ಲ ಶಿವಮೊಗ್ಗದಿಂದ ಈ ಕಡೆ ಭದ್ರಾವತಿ ಅಂತ
ಹ
ಅವರೇ ಬಂದ್ಬಿಟ್ಟು ಹೋಮ್ ಡೆಲಿವರಿ ಕೊಟ್ಟು ಹೋಯ್ತಾರೆ ಅವದ ಹೆಂಗೆ ಅ ಹೋಮ್ ಡೆಲಿವರಿ ಕೊಟ್ಟು ಅವರೇ ನಮ್ ಗಾಡಿಗೆಲ್ಲ ಸೆಟ್ ಮಾಡಿ ನಮ್ಗೆ ನಾದರು ಇಷ್ಟ ಆದ್ರೆ ಸರಿ ಅಂತ ಇಟ್ಕೋಬೋದು ಇಲ್ಲಾ ಅಂದ್ರೆ ಹಮ್ಗೆ ಅದೇ ಒಬ್ಬರು ತಂದ ಇತಾರಲ್ಲ ಅದೇ ಗಗ ಅಪಸ್ಥಾಕ್ತ
ಹ್ಮ ಮತ್ತೆ ನಮಗ್ ಯಾವತರ ಬೇಕಾಗುತ್ತೆ ಆತರ ತಂದು್ ಹಾಕ್ಬಿಟ್ಟು ಹೋಗ್ತಾರೆ
ಹ್ಮ್ ಅಲ್ಲಿ ಬಂದ್ಬಿಟ್ಟು ಕಲ್ಟಿವೇಟರ್ ಟ್ವೆಂಟಿ ಫೈವ್ ತೌಸಂಡ್
ಹ
ಮತ್ತೆ ಬಲ್ರಾಮ್ ಬಂದ್ಬಿಟ್ಟು ತರ್ಟಿ ತೌಸಂಡ್
ಹ್ಮ
ಮತ್ತೆ ಇದು ಬಾಂಡ್ಲಿ ಬಂದ್ಬಿಟ್ಟು ಐವತ್ತ ಎರಡ್ ಸಾವಿರ
ಹ
ಕುೋಟ ಬನ್ಬೋದು ರೀಪತ್ ಚಾವ
ಹ್ಮ್ ಬೇರೆ ಕಡೆ ಎಲ್ಲಾ ಜಾಸ್ತಿ ಇರ್ತದೆ ಇಲ್ಲ ಅದಕ್ಕಿಂತ ಕಡಿ್ಮಿನೇನಾ
ಅಂದ್ರೆ ಜಾಸ್ತಿ ಇರುತ್ತೆ ಅಂದ್ರೆ ಇವ್ರ ಕ್ವಾಲಿಟಿ ಸ್ವಲ್ಪ ಚೆನ್ನಾಗಿತ್ತು
ಹ್ಮ್ ಹ್ಮ್
ಆದ ಫುಲ್ ಗ್ಯಾಜು ಕಬ್ಬಣ ಎಲ್ಲ ಫುಲ್ ಗ್ಯಾಜಿಂಗ್ ಕಬ್ಬಣ ಯೂಸ್ ಮಾಡಿತ್ತಾರೆ
ಹ್ಮ್
ಫುಲ್ ಬಳಕೆ ಬರುದು ಚೆನ್ನಾಗಿ ಪೇಂಟ್ ಎಲ್ಲ ಸಕಾಗತ ಮಾಡಾರೆ
ಹ್ಮ
ಬೇರಿಂಗು ನಟ್ಟು ಬೋಲ್ಟ್ ಎಲ್ಲ ಫುಲ್ ಎಸ್ ಎಸ್ ಕ್ವಾಲಿಟಿ ಎಸ್ ಎಸ್ ಬೋಲ್ಟ್ಸ್ ಗೊತ್ತಾ
ಹ್ಮ
ಹ ಅದು ಫುಲ್ ಕ್ವಾಲಟಿ ಬೋರ್ಸ್ ಹಾಕಿರ್ತ ಫುಲ್ ಹೆವಿ ಗಜ್ ಇರೋದು ಹಾಿರ್ತಾರೆ
ಹ್ಮ್
ಈಗ ಬೇರೆ ಕಡೆ ಕಡಿಮೆ ಸಿಗುತ್ತೆ ಅಂತ ತರ್ತೀವಿ
ಆದ್ರೆ ಎಲ್ಲ ಕ್ವಾಲಿಟಿ ಚೆನ್ನಾಗಿರಲ್ಲ ಹಂಗ ಆಗ್ಬಿಟ್ಟೆ ನೀವು ಲಾಸ್ಟ್ ಟೈಮ್ ತಂದಾಗ
ಇಲ್ಲ ಇಲ್ಲ ಡೆಲಿವರಿ ಫ್ರೀ ಇ ಮತ್ತೆ ಅವರೇ ಬಂದು ಸೆಟ್ ಮಾಡ್ಬಿಟ್ಟು
ಹ್ಮ
ಅಂದ್ರೆ ಅಲ್ಲಿಂದ ಸುಮನೆ ಹಂಗೆ ರಾ ಮೆಟೀರಿಯಲ್ಸ್ ಸ್ನೇಹಿತರ ಇಲ್ ಬಂದ್ ಸೆಟ್ ಮಾಡ್ತಾರೆ
ಹ
ಹ್ಮ
ಅವರು ಎಲ್ಲ ಅಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಇಲ್ಲ ಅವ್ರು ಬೇರೆ ಕಡೆಯಿಂದ ಮ್ಯಾನುಫ್ಯಾಕ್ಚರ್ ಮಾಡಾರೆ
ಇಲ್ಲ ಇಲ್ಲ ಅವ್ರ್ದು ಸ್ವಂತ ಇದೆ ಇದೆ ಕಂಪ್ನಿ
ಹ್ಮ್
ಅಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ಬಿಟ್ಟು ಅಲ್ಲಿ ತರ್ತಾರೆ
ಹ್ಮ್ ಅರಿ ಬೇರೆ ಕಡೆ ಎಲ್ಲ ಅಷ್ಟು ನೀವು ಬೇರೆ ಕಡೆ ಟ್ರೈ ಮಾಡಿಲ್ವ ಎಲ್ಲ ನೋಡ್ಬಿಟ್ಟು
ಹ್ಮ್ ಹ್ಮ್ ಹ್ಮ್ ಇಲ್ಲ ಇಲ್ಲ ನಾ ನಾವು ಮತ್ತೆ ಈಗ ಟ್ರೈಲರ್ ಮಾಡಸ್ಬೇಕು
ಹ್ಮ್
ಆ ಟ್ರೈಲರು ಈಗ ನಮಗ ಬಹಳ ಜನ ಡಬಲ್ ಜಾಕ್ ಮಾಡಸಿ ದೊಡ್ಡ ಗಡಿ ಎಲ್ಲಾ ಅಂತ ಹೇಳ ನಾವು ಅಷ್ಟ
ಸ್ಟಾಡಿಿದ
ಅಂದ್ರೆ ಮಾಮೂಲಿ ದೊಡ್ಗಡೆಗೆ ನೇು ಎಂಟು ಆರು ಮಾಡಸ್ತೇವಿ
ಹಾ
ಹಾ ಹಾಗ ಡಬಲ್ ಚಾಕ್ ಏನು ಕ್ಯೂಸ್ ಆತಪ್ಪ ಅಂದ್ರೆ ಈಗ ನಾವ ನಾದ ತಗ್ಗು ಒಂದ್ ಗಾಡಿ ಅಪ್ ಅಲ್ಲಿ ಇರುತ್ತೆ ಒಂದು ಟೈರು ಡೌನ್ ಅಲ್ಲಿ ಇರುತ್ತೆ ಅವಾಗ ನಾವು ಟ್ರಿಪರ್ ಇಐತ್ತಿದ್ದಾಗ ಅದು ಫಾಲ್ ಆಗೋ ಚಾನ್ಸ್ ಜಾಸ್ತಿ ಇರುತ್ತೆ
ಹ
ಆಟ ಡಬಲ್ ಜಾಕ್ ಇದ್ರೆ ಅದು ಇದ ಅಲ್ಲ
ಹ್ಮ್ ಅ ಅದಕ್ಕೆ ಯೂಸ್ ಆಗುತ್ತೆ
ಹ್ಮ್ ಜಾಸ್ತಿ ಲೋಡಿಂಗ್ ಏನ ಇಿಲ್ಲ ನಮ್ ತೋಟ ಬರೀ ತೆಂಗಿನಕಾಯಿ ಅಡಿಕೆಕಾಯಿ ಈ ತರ ಇಏರೋದಕ್ಕೆ ಸಾಕನ್ ಸುತ್ತೆ
ಹ್ಮ್ ಹ್ಮ್
ಹ್ಮ
ಹಂಗಂದ್ರೆ ನೋಡ್ಕೊ್ಬಿಟ್ಟು ನಾರ್ಮಲ್ ಆಗ ಮಾಡಸ್ಕೊಂಡ್ರಿ ಒಂದು
ಹ್ಮ್ ನಾರ್ಮಲ್ ಆಗ ಮಾಡಿಸ್ತೀವಿ ಅಂದ್ರೆ ಅದ್ ಚಾರ್ಸಿ ಫುಲ್ ಎಂಟು ಇಂಚಿಂಚ್ ಆಾರ್ಸಿ ಹಾಕ್ಸ್ತಾ ಇದಿವವಿ
ಹ
ಹ ಆೇಲೆ ಪ್ಲಾಟ್ಫ್ಮ್ ಎಲ್ಲ ಅಡಗೆ ಫುಲ್ಲು ಕ್ ಟಿ ಎಂ ಎ್ ಪ್ಲಾಟ್ಫಾರ್ಮ್ ಆಾಸ್ತಾ ಇದಿವವಿ
ಹ್ಮ್
ಹ ಮತ್ತೆ ಕಲರು ಎರಡು ಕೋಟ್ ಹೊಡಿಬೇಕು ಅಂತ
ಯಾವ್ದ್ಯ್ದು
ಅೆ ಫುಲ್ಲು ಯಾವ್ರ ಫಸ್ಟ್ ಯಾವ್ದ್ರೋ ಒಂದ ಕಲರ್ ಹೊಡದ ಬಿಟ್ಟ ಅ್ರೆ ಅದ್ರ ಮೇಲೆ ಇನ್ನೊಂದ್ ಕೋಟ್
ಹ್ಮ
ಷ್ಟು ಹಿಡ್ದಂಗ ಇರ್ಲಿ ಚೆನ್ನಾಗಿರ್ಲಿ ಹ್ಮ್ ಅದ್ರ ಮತ್ತೆ ಎಲ್ಲೂ ಇದು ತೂತ್ ಪುಟ್ಂಗಲ್ಲ ಫುಲ್ ಮೆಟಲ್ ಪಲಸ್ಟ್ ಆಗ ಎಲ್ಲಾ ಇ್ ಮಾಡ್ಬೇಕು ಫಿಲ್ ಮಾಡ್ು ಆತರಾಮತ್ತ ಮತ್ತೆ ಅಡೆಗೆ ಇದು ಉಕ್ಕು ಎಲ್ಲ ಜಾಸ್ತಿ ಹಾಕ್ಕೊಡ್ಬೇಕು
ಓ
ಹ ಮುಂದೆ ಇದು ಆಯಿಲ್ ಪೈಪು ಟೂಲ್ ಬಾಕ್ಸು ಅಲ್ಪ ದೊಡ್ಡದಾಗ ಮಾಡ್ಕೊಡ್ಬೇಕು ಅಂತ ಎಲ್ಲ ಹೇಳಿದ್ವಿ
ಹ್ಮ್ ಆಯುರ್ಬ ಟ್ರೈಲರ್ ಇಂದ ಇಂಜಿನ್ ಕನೆಕ್ಟ್ ಆಗುತ್ತಲ್ಲ ಅದು
ಹಾ ಅದು ಅದೇ ಮೇನ್ ಅಲ್ವಾ ಹಾಗಾಗಿ ಮತ್ತೆ ಉಕ್ಕು ರಿಂಗು
ಹಾ ಇದೆಲ್ಲಾ ತುಂಬಾ ಕ್ವಾಲಿಟಿಿದ ಸ್ಟೀಲ್ ರಿಂಗ್ ಹಾಕೊಡಿ ಅಂತ ಹೇಳಿದಿದೆ ಅವ್ರು ಟೈರು ಆಪ್ಷನಲ್ ಟೈರ್ ಬೇಕಾರ ಅವತ ಕೊಟ್ರ ನಾಕ್ ಮುಂದೆ ಆಾತಾರಲ್ಲಾ ನೀವ ಯಾಕೆ ನಾವ ಯಾವ್ದ್ ಹೇಳ್ತೀವ ಅ್ ನಾಕಕ್ ಕೊಡ್ತಾರೆ
ಹ್ಮ್ ನಮ್ದೇ ಏನಾವತ್ ಅನ್ಕಟ್ರೆ ಸ್ವಲ್ಪ ಕಡಿಮೆ ಆಗ್ತತೆ ಹಂಗಾರೆ
ಹ್ಮ್್ಮ್ ನಾವು ಈಗ ಸದ್ಯಕ್ ನಮ್ದೇನ್ ಜಾಸ್ತಿಲಿ ಓಡಾಡಲ್ಲ ರಿಬಲ್ಟ್ ಹಾಕ್ಸಣ ಅಂತ ಅನ್ಕೊಂಡಿದೀವಿ
ಹ್ಮ್ ಅದೆಷ್ಟ ಐತೆ ಪ್ರೈಸು
ರಿಬಾಲ್ಟ್ ಆದ್ರೆ ಹತ್ ಸಾವಿರಕ್ಕೆ ಮುಗ್ದ ಹೋಗತ್ತೆ
ಹ್ಮ್
ದಾದ್ರೆ ಇಪ್ಪತ್ ಸಾವಿರ ಆಗುತ್ತೆ
ಹ್ಮ್ ಹ್ಮ್ ಅದೇ ನೀವು್ ಒಳ್ಳೇಟ ಇದ್ರಿ ಆಲೆ ಟ್ಯಾಕ್ಟ್ರ ತಗ್ಬಿಟ್ಟು ಇದು ಮಾಡ್ಸೋಕ್ಕೆೆ
ಹ್ಮ್
ಹ್ಮ್ ಇ ಟ್ರೈಲರಿ ಇಂದ ಇಷ್ಟ ಆಗುತ್ತೆ ಅಂತ ಹೇಳಿದ್ರೆ ನೀವು ಹೇಳಿರೋ ಪ್ರಕಾರ ಮೆಟೀರಿಯಲ್ಸ್ ಎಲ್ಲ ಆಗ್ಬಿಟ್ಟು
ನಾಮ ಹೇಳಿರತರ ಮಾಹತ್ ಅ ಆದ್ರೆ ಲಕ್ಷದ ಎಂಬತ್ ಸಾವಿರ ಬೇಕು
ಹ ಒಂದು ಒಳ್ಳೆೇಜ್ ಇಂದು ನಮಿಗೂ ಒಂಥರ ಸಮಧ ಬದರಾಗಿ ಇರುತ್ತೆ ಹ್ಮ್
ಮತ್ತೆ ಅದಕ್ಕೆ ಫುಲ್ಲು ಡಾಕ್ಯುಮೆಂಟ್ಸ್ ನಂಬರು ಅದು ಚಾರ್ಸಿ ನಂಬರು ಅದೆಲ್ಲ ತುಂಬಾ ಸೂಪರ್ ರಿಸ್ಕ್ ಆಗತ್ತೆ
ಹ್ಮ್
ಎಲ್ಲ ಅವ್ರೇ ಮಾಡ್ಸ್ಕೊೋಕೆ ಅದಕ್ಕೊಂದ ಇಪ್ಪತ್ ಸಾವಿರ ಅಂತಾರೆ
ಹ್ಮ್ ಅದ್ ಎಲ್ ಮಾಡಸ್ಕೊಳ್ತಾರಂತವರು ಹ್ಮ್ ಎಲ್ಲಿ ನಿಮ್ಮ ಇದ್ರತ್ರಲ್ಲ ಇಲ್ಲ ಅವ್ರ ದ ಹ್ಮ್
ಇಲ್ಲ ಅದು ಕಂಪ್ನಿಿಯಲ್ಲಿರುತ್ತೆ ಅಲ್ಲೇ ಮಾಡ್ಬೇಕು ಅದು
ಹ್ಮ್
ಅವರು ಎಲ್ಲಾ ಹಿಂದಿಂದ ಮೆಟೀರಿಯಲ್ ಹಾಕಿವ ಎಲ್ಲಾ ನೋಟ್ ಮಾಡ್ಕೊಂತಾರೆ
ಹ್ಮ್
ಹ್ಮ್ ಮತ್ತೆ ಇನ್ಸೂರೆನ್ಸ್ ಮಾಡಸ್ಬೇಕು ಅದಕ್ಕೂಟ್ರ್ಯಾಲಿಗು
ಹ್ಮ್ ಇನ್ಸೂರೆನ್ಸ್ ಎಷ್ಟ ೇಮ್ ಹೋಗುತ್ತೆ
ಇನ್ಸೂರೆನ್ಸ್ ಅದರಲ್ಲಿ ಅತ್ತು ಜನ ಕ್ಲೈಮ್ ಆಗತ್ತೆ
ಹಾ ನೀವೀಗ ಟ್ರೈಲರ್ ನ ಎಲ್ಲಿ ಅವ್ರೇ ಬಂದ್ಬ ಟಿಪ್ ಮಾಡಿ ನೋಡ್ಕೊಂಡ್ಬಿಟ್ಟು ತಗೊಂಡುೋಗತ್ತರ ನೀವು ಅಲ್ಲಿ ಹೋಗಿ ಮೆಟೀರಿಯಲ್ಸ್ ಎಲ್ಲಬೇಕಾ
ಇಲ್ಲ ನಾವ ಇಲ್ಲ ಯಾವ್ಯಾವ ತರ ಅಂತ ಹೇಳಿದ್ರ ಅವ್ರ ಪುಟ್ ಮಾಡ್ತಾರ ನಾವೇನ ಅಂದಸತಿ ಅವ್ ಕರೀತಾರೆ ಬಂದ ದಮ್ೆಲ್ಲ ಒ ಡೌಟ್ ಇದ್ರೆ ಚೆಕ್ ಮಾಡ್ ಕೇಳಿ
ಹ್ಮ್ ಹ್ಮ್
ಹೋಗೋಗಿ ಚೆಕ್ ಮಾಡಿದ್ರೆ ಓಕೆ ಮಾಡಿದ್ರೆ ಸರಿ ಅಂತ ನೆಕ್ಸ್ಟ್ ಮಾಡ್ತಾರೆ
ಹ್ಮ್ ಈಗ ಎಷ್ಟು ದಿವಸ ಟೆಂಪಲ್ ಇದಾರೆ
ಅವರು ಒ್ ತಿಂಗ್ಗಳು ಬೇಕೋ್ರ ಅಲ್ಲಿ
ಹ್ಮ್ ಎಲ್ಲಿ ಈ ಹೊಸದ ತಂಡ್ರದ ಗಾಡಿ ಅಲ್ಲೇ ಅದನ್ನು ಮಾಡತ ಾ ಇದೀರಾ ಇಲ್ಲ ಶಿವಮೊಗ್ಗ ಇವ್ರ ಹತ್ರ ಕುಡಿಸ್ತಾ ಇದ್ದೀರ ಭದ್ರಾವತಿಿಯವ್ರ ಹತ್ರ
ಇಲ್ಲ ನಾವು ವಸ್ತ್ರದಲ್ಲಿೇ ಮಾಡಿಸ್ತಾ ಇದೀವಿ ಹೊಸದ ಈಗ ಡೈಮಂಡ್ ಟ್ರೈ್ಲರ್ಸ್ ಅಂತ ಇದೆ
ಹಾ
ಹ ಅದು ಸ್ವಲ್ಪ ಡಿಸೈನ್ ಎಲ್ಲಾ ಫುಲ್ ಸಕತ್ಾಗಿದೆ
ಹ್ಮ್
ಹಾಗಾಗಿ ಅಲ್ಲೇ ಡಿಸೈನ್ ಚೆನ್ನಾಗಿರೋದ್ರ ಇಲ್ಲೇನ ಅಂದ್ರೆ ನಮ್ಗೆ ಎಲ್ಲ ಹತ್ರ ಆಗುತ್ತಲ್ಲ
ಹಾ
ಹಂಗಾಗಿ ಇಲ್ಲೇ ಮಾಡಿಸ್ತದೆ
ಅವನಿಗೂ ಇಷ್ಟ ಅಷ್ಟ ದಿಂದ ಎಕ್ಸ್ಪೀರಿಯನ್ಸ್ ಇದೆಲ್ಯಾಂಗ್ವೇಜ್ ಓಪನ್ ಮಾಡಿ
ಅದೇ ನೀ ಇವಾಗ ಹೊಸತಾಗೆ ಒಂದ್ ವರ್ಷದಿಂದ ಮಾಡಿದಾರೆ ಆದ್ರೆ ಫುಲ್ ಸೇಲ್ಸ್ ಎಲ್ಲ ಚೆನ್ನಾಗಿದೆ ಹ್ಮ
ಹಂಗಾಗಬಿಟ್ಟು ಅಲ್ಲೇ ಮಾಡಸ್ಬೇಕಂತ ಇವು ಬೇರೆ ಐಟಮ್ಸ್ ಎಲ್ಲ ಎಲ್ಲಿ ಮಾಡಿಸ್ತೇವಿ ರಂಗ್ರ
ಬೇರೆ ಎಲ್ಲ ಭದ್ರಾವತಿಯಲಿ
ಭದ್ರಾವತಿ
ಅದ್ ಅವರು ನೀವು ಕೇಳಿದ ಮೆಟೀಯಲ್ ಎಲ್ಲ ಇದ್ ಮಾಡ್ಕೊಡ್ತಾರೆ ಇಲ್ಲ ಅವ್ರು ಚೆನ್ನಾಗಿರೋ ಮೆಟೀರಿಯಲ್ ಯೂಸ್ ಮಾಡ್ಬಿಟ್ಟು ನಮಗೆ ಡೈರೆಕ್ಟ್ ರೆಡಿಮೇಡ್ ತಂದ ಇ ಿಟ್ ಮಾಡ್ೊತಾ ಹೋಗ್ತಾರಾ
ಇಲ್ಲ ಡೈರೆಕ್ಟ್ ರೆಡಿಮೇಡ್ ತಂದ್ರೆ ನಮ್ಗೆ ಇಲ್ಲಿ ತಂದ್ಬಿಟ್ಟು ಫಿಟ್ ಮಾಡ್ಬಿಟ್ಟು ಕೊಟ್ಟೋಗರು
ಹ್ಮ ಅವರು ನವು ಎಷ್ಟಿಸ ಕ ಮಾಡಾರ ತ ಬ ಕೊರಿಿಗೆ
ಹ
ಅವಿಗೆ ಎಷ್ಟ್ ದಿವ್ಸ ಮುಂಚೆ ಹೇಳ್ಕೊಂಡಿರ್ಬೇಕು ಅಂತ
ಯಾರಿಗೆ ಯಾರಿಗೆ ಅವ್ರಗ ಏನೊಂದ ತಿಂಗಳ ಮುಂಚೆ ಹೇಳಿದ್ರರು ಸಾಕುಂದು ಇಸತಾರೆ ನೀವ ಏನ್ ಅಡ್ವಾನ್ಸ್ ದುಡ್ಡು ಕಟ್ಟ್ರೆ ಸಾಕು
ಹ್ಮ್
ಹ್ಮ್
ಅಡ್ವಾನ್ಸ್ ಎಷ್ಟು ಪೇ ಮಾಡಬೇಕು ನಾವು
ಅಡ್ವಾನ್ಸ್ ಅವ ಅವ್ರೇಏನ್ ಅಷ್ಟ ಇಷ್ಟ ಅಂತ ಕೇಳ ನಿಮ್ ಹತ್ರ ಎಷ್ಟ ಒಂದ್ ಫಿಫ್ಟಿ ತೌಸಂಡ್ ಮೇಲೆ ಕಟ್ಟಿದ
ಹ್ಮ್ ಅದ ಎಷ್ಟು ಐಟ್ಸ್ ಇಳತೀವಿ ಅದ್ರ ಮೇಲೆ ಡಿಪೆಂಡಾ
ಹ್ಮ್ ಹ್ಮ್
ಮತ್ತೆ ಅದು ಹಾಕೋದ್ಮೇಲೆ ಅವ್ರಿಗೆ ಫುಲ್ ಕ್ಯಾಶ್ ಕೊಡ್ಬೇಕಾ ಇಲ್ಲ ಅದು ಯಾವ ತರ ಆಪ್ಷನ್
ಇಲ್ಲ ಇಲ್ಲ ಮನೆ ಹತ್ರ ತಂದ್ಮೇಲೆ ಫುಲ್ ಕ್ಯಾಶ್ ಕೊಟ್ಟೆ ಕ್ಲಿಯರ್ ಮಾಡ್ಬೇಕು ಇಲ್ಲ ಇ ಫೋನ್ ಇಲ್ಲ
ಹ್ಮ್
ಅದು ಇಂಪ್ಲಿಮೆಂಟ್ ಸಲ್ವಾ ಹಂಗಾಗಿ್ಲೋಂದಿಲ್ಲ
ಹ್ಮ್ ಹ್ಮ
ಇದು ಇನ್ನು ಟ್ರ್ಯಾಲಿಗೆ ಲೋನ್ ಇದೆ ಅ್ರ ಎಲ್ಲೋ ಒಂದ್ ಕಡೆ ರ ಯಾರು ಇದುವ ಹ್ಮಞ ಮತ್ತೆ ಇನ್ಸೂರೆನ್ಸ್ ಎಲ್ಲ ಕಂಪಲ್ಸರಿ ಮಾಡಿಸ್ಲೇದು
ಹ್ಮ್ ಲೋನ್ ಹಾಕೊಟ್ರ ಎಷ್ಟು ವರ್ಷಕ್ ಲೋನ್ ಹಾಕೊಡ್ತಾರೆ
ವ್ಯಾಲಿಗೆ ಅಷ್ಟ ನಾವೆಲ್ಲೂ ನೋಡಿಿಲ್ಲಲ್ವ ಅಂತ ಅಂದ್ರದು ಆಲ್ಮೋಸ್ಟ್ ಎಲ್ಲ ಕ್ಲಿಯರ್ ಮಾಡೆ ತರ್ತಾರೆ ನೀನು
ಹ್ಮ್
ಹ್ಮ್ ಇನ್ಸೂರೆನ್ಸ್ ಕಂಪಲ್ಸರಿ ರಟ್ರ್ಯಾಲಿ ಟ್ರ್ಯಾಕ್ಟರು
ಹ
ಕೆಲ ಇನ್ಸೂರೆನ್ಸ್ ಕಂಪಲ್ಸರಿ ಹತ್ತು ಸಾವಿರ ಎಷ್ಟು ಕಟ್ಬೇಕು ವರ್ಷಕ್ಕೆ
ಹ್ಮ
ಹ್ಮ್ ಅದು ಇನ್ನ್ ಆದ್ರೆ ಕ್ಲೈಮ್ ಆಗುತ್ತೆ ಅಂತ ಒಂದು ಕಾರಣಕ್ಕೋಸ್ಕರ ಇನ್ಸೂರೆನ್ಸ್ ಕೊಡ್ಬೇಕು
ಎಷ್ಟ್ ಕ್ಲೈಮ್ ಆಗೆ ಅದ ಯಾವ್ರ ಆಕ್ಿಡೆಂಟ್ಗರುತ್ತ ಅದ್ರ ಮೇಲೆ ಡಿಪೆಂಡ್ಾ
ಹಾ ಹಾ
ನಾರ್ಮಲ್ಾಗಿಿ ಎಷ್ಟು ಅಂತ ಕೊಟ್ಟಿರ್ತಾರೆ ಅವರು
ನಾರ್ಮಲ್ಾಗ ಒಂದ್ ಹತ್ತು ಲಕ್ಷದಿಂದ ಹದ್ನೈದು ಲಕ್ಷ ಕೊಡ್ತಾರ
ಹ್ಮ್ ಅಂದ್ರೆ ಇಂಜಿನ್ಗೆ ಸಪ್ರೇಟು ಟ್ರಾಲಿಗೆ ಸಪ್ರೇಟ್ ಇನ್ಸೂರೆನ್ಸಾ ಹ್ಮ್ ಹಂಗಾದ್ರೆ ಮಾಡಸ್ಬೋದಲ್ವಾ ಹಂಗ್ಸ ಇನ್ಸೂರೆನ್ಸ್ನ ಅದೇನು ಪ್ರಾಬ್ಲಮ ಇಿಂದ
ಹ್ಮ್
ಅದೇ ನೀವು್ ಹಂಗ್ರ ಯಾವತ್ ಐಟಮ್ ಕೆಲ್ಸ ಮಾಡಿದೀರಾ
ಹ್ಮ
ಐಟಮ್ಸ್ ಯಾವತಿ ಇಲ್ಸಂಗ್ ಮಾಡಿರ ಈಗ ಭದ್ರಾವತಿಿಂದ
ನಮ್ದು ಈಗ ಇನ್ನೊಂದು ವಾರದಲ್ಲಿ ಎಲ್ಲ ಬುಕ್ ಮಾಡಿದೀವಿ ಆಲ್ರೆಡಿ ಒಂದ್ ಮಂತ್ ಆಯ್ತು ಇನ್ನೊಂದು ವಾರದಲ್ಲಿ ಡೆಲಿವರಿ ಕೊಡ್ತೀವಿ ಟ್ಯಾಲಿ ಇಂಪ್ಲಿಮೆಂಟ್ಸ್ ಎಲ್ಲ ಒಂದ ಸತಿ ಬರುತ್ತದೆ
ಹ್ಮ್ ಸರಿ ಸರಿ ಹಂಗ್ರೆ ಬಂದ್ಮೇಲೆ ನಮಗ ಒಂದ್ಸಲ್ ಫೋನ್ ಮಾಡಿ ನಾವು ಒಂದ್ಸಲ ನೋಡ್ತಿೀವಿ ನಾವು ನ್ ತರಿಸಬೇಕು ಆಾಗ ಬಂದಬೇಕು ನೋಡ್ತಿ
ಹ್ಮ್ ಸರಿ ಆಯ್ತು